ಹಲೋ
ಹಲೋ
ನಾಗರಾಜ
ಹಾ ನಾಗರಾಜು
ಅರಾಮೆನ್ಪ
ಹ್ಮ್ ಆರಾಮಪ್ಪಾ ನೀನು
ನರಾಮ
ಹಂ ಬಂದ್ರಿ ಏನ್.
ಬಂದಿಲ್ಲಾ ಇಲ್ಲ ಬಸ್ ಸ್ಟ್ಯಾಂಡ್ ದಾಗ್ ಗಿದ್ದವಿ ಯಾದಗಿರಿ. ಹಾ
ಅಲ್ಲೇನ್ ಮಾಡಾಕತ್ರಿ.
ಏನಿಲ್ಲಾ ಶಾಪುರ್ದಾಗ್ ಬಂದಿವಿ.
ಹ್ಮ್
ಬಟ್ಟೆ ತಂದಿ ಊಟ ನೋ ಸ್ನ್ಯಾಪ್ ಹಾಕ್ರಿ. ಏನ್ ಮಾಡಕ್ಕತ್ತಿ.
ಏನಿಲ್ಲ ಸುಮ್ ಕುಂತೀನಿ.
ಹೌದಾ.
ಹ್ಮ್ ಹ್ಮ
ಕ್ರಿಕೆಟ್ ಆಡಾಕ್ ಬರ್ಬೇಕಾ ನೀ ಉರಿಗಿ.
ಕ್ರಿಕೆಟ್ ಆಡ್ತಾ ಕ್ರಿಕೆಟ್ ಅದ ಇದ ಬಟ್ಟೆ ತೊಗೊಂಡ ಬಂದ್ರ್ಯ.
ತಾ ಬಂದ್ವಿ.
ಇಬ್ರೂ ಸೇಮ.
ಹ್ಮ್ ಶೆಮ್ ತಂದಿ.
ಹ ಅದು ಕುಲಕ್ ನೀವ ಮಂದಿ ಇಬ್ಬರು ಅಳ್ಯಾ ಮಾವಾ.
ಮತ್ತ ನೀವ ನಿಂದ್ರ ಅಂದ್ರ ನಿಂದ್ರಲ್ಲಪ್ಪ.
ಹ್ಮ್ ಕ.
ಚಲೋ ಅವಾ.
ಚಲೋ ಯು ಎಸ್ ಪೋಲೋ ತಂದಿ.
ಯು ಎಸ್ ಪೋಲೋ.
ಹದಿನೆಂಟನೂರು.
ಅಮ್ಮಾ ಸಾಕಾರದಾವ್ ನೀ ಹೇಳಿದ್
ಹ್ಮ್ ಸುಮ್ನೆ ಎರಡ ಶರ್ಟ್ ಒಂದ್ ಪ್ಯಾಂಟ್ ಮತ್ತೆ ಹದ್ನೆಂಟನೂರ.
ಹ್ಮ್ ಹ್ಮ್
ಹ ಅದೇ ಯಾದ್ಗಿರಿ ಬಸ್ ಸ್ಟ್ಯಾಂಡ. ಇನ್ನ್ ಬಸ್ಸಿಗೆ ಬರತೇವ ಏನ್ ನಿನ್ನ ಗಾಡಿ ಮಾಡ್ಸ್ ಬರಂ ಅಂದ್ಯಲ್ಲಾ
ಅಲ್ಲೇ ಮಾಡ್ಸಿ ಬಾ.
ಆ
ಮನ್ನೆ ಎಣ್ಣೆ ಒಯ್ದೇನ್ ಮನ್ನೆ.
ಯಾವಾಗ್ ಒಯ್ದಾನ್.
ಯಾಡ್ ಒಯ್ದಾನ್.
ಯಾಕ ಯಾದ್ರಾಗ್ ಓಯ್ ಹೆಂಗ ಒಯ್ದಾನ್.
ದವಿಕಂದ ಗೆಸಿಂದ ಹೋಗ್ಯಾರ್ ಗಾಡಿ ಸರ್ತಾನ ಗಾಡಿಗೆಚ್ಚಿ ಅಲ್ಲೆ ಮಾಡಿಸಂದ ಗೇಸಿನ್ ಒಯ್ದಾನ.
ಹೌದಾ ಯಾದಗಿರಿ ಯಾಕ್ ಬಂದಾನ ಅವ.
ಅಂಗಿ ತರಾಕ್.
ಏನ್.
ಅಂಗಿ ಅಂಗಿ.
ರಾವನು ಯಾರ
ಹ್ಮ್
ಹಾ ಸರ್ ಹ
ಆಯ್ತಾ ಹ್ಮ್ ಮ ನಡ ನನ ನಡಲ್ಲಿ
ಹ ನೆನಕುವಾಡಿ
ಯದ ಾನಡೆಲ್ಲ ಮುರುಂದ ಎಲ್ಲ ಮುರು
ಡಿಗ್ರಿಮ ಕಂಪ್ಲೀಟ್ ಆಯದಲ್ಲ ನನ್್ರ ಕೆಲ್ಸ ಎಲ್ಲ ಏನಿಲ್ಲ ಅಂದ್ರ ನನ್ಗೆ ಅಷ್ಟ ಮಸ್ತಪ್ಪಾ
ಹ್ಮ ವೆಸ್ಟ್ ಮ
ಹೊ ಖರ್ಚು ಮಾಡಿ ಓದ್ವಿ ಏನ್ ನೌಕರಿ ಸಿಗಲ್ಲ ಏನ್ ಸಿಗಲ್ಲ
ಹ್ಮ್ ನೌಕರಿ ಸ್ದ ನೌಕರಿ ಮಲ್ಲಪ್ಪ ನೌಗಿರಿ ಕೊಡ್ತ ಬಾಯ ಮಾಡತಾರ ಸರ್ಕಾರದ ನನ ಕರ್ಷ್ದರೆಲ್ಲಕರೆ ಎಲ್ಲ
ಯಾವಸ ಬರ್ತ್ರಿ
ಬರ್ಗಂಟಿ ಬಸ ಬ
ಜಗ್ಗರಶ್ವರ್ಲ್ಲ
ಅ ಸರುತ್ತೆ
ಹ್ಮ್
ಅನು ಹೇಳಿಲ್ಲ ಏನತಿ ಮರಬಕ್ ಪ್ರಶ್ನೆ ಅ ಮ ಬಲ್ಲ ನೀಗೆ ಹಚ್ಚಲ್ಲ ಇಟ ಗಡೆಗೆಸ್ ಭಾರಿ ಮಡದ ನ ಯ ಹ ಬಂದ್ ಗೌಂಡಿಗೆ ಬಂದ್ ಮಾಡ್ತ ಹಾ ನಾ ಮಾತಾಡುವಲ್ಲ ತುಂಬ್ ಮಾತಾಡ
ಮಾತಾಡಬಡ್ದಾನ ಅವಲ್ಲ
ಹೌ ಹಲ್ಲ ನಾ ಉಬೋ ಸ ಕಾಲಜ್ ಪ ಸಮಾಜ ಸೇವಕರ ಆಬಕ್ ನಾವು ಸಮಾಜವನ್ನ ಹಾಳು ಮಾಡ್ಬಾರಡ್ಬೇಕ
ಹ್ಮ
ಹಾ
ಯಾವ ಸಾಲಾಜ ಸೇವಕರ ಯಾವ ತ ಸೇವಕ
ಏಂತ ಮಾಡ
ನಲ
ಹಾ ಹೇಳಬೈ
ಎನ್ ನೋಡ್ ಭೈ ಹ್ಮ ಮ ಮಜ್ಜ ಮರ ಮಜ್ಜ ಅದ್ ಭೈ ನಿಮ್ಮ್ರಗೆ ಬಂದೆ ಮತ್ ಹೆಂಗೆ ಹಾ ಹ್ಮ
ಹ
ಮ ಚಡೆ ಕ್ ಬ ಇರ ಬ
ನಮ್ಮೂರಾಗ ಮಳೆನೇ ಅಲ್ಲ ಭೈ
ಮ್ಮರ ಗನ ವಡ ಕ ಮಾಡೆಲಿ
ಹೌದಯಾ
ಹ್ಮ್
ಹಾ ಮರೆ
ಹೌದಾ
ಹ್ಮ್
ಚಲೋ ಬೇಡು ಅಪ್ಪ ಅಂದ್ರೆ ಹ ಸಲ ಗೆಲ ಮಾಡಿ ಹೊಲಕ್ಕೆೆಲ್ಲ ಮಾಡಿ ಮಳೆ ಬರವಲ್ದ ಮರವೆ
ಏನು ಮಾಡಬೇಕು ನಾನು ಸಾಲ ಮಾಡಿ ಡಿ ಮನಿ ಹೊಲ ಫಲಾ ಮಾಡಿ ಸಾಲ ಮಾಡಿ ಮಾಲ ಪಾಲಲ್ ತಗೊಂಬಂದಿ ಮಳೆ ಬರುವಲಆಗ
ಹಾವುದು ಅಪ್ಪ ಮಳೆ ಬಂದ್ರೆ ಚಲ ಆತ್
ಹ್ಮ್
ಊಟ
ಊಟ ಆಯ್ತು ನಿಮ್ದ
ನದು ಆಯ್ತು ಮಾಡಿಲ್ಲಪ್ಪ ಅಷ್ಟುದ ಹಾಗಡು
ಹ್ಮ್
ಮಾಡ್ಬೇಕು
ಮಾಡ್ಬೇಕ
ಅಂಗಜಿ
ಹ್ಮ್ ಮತ್ತೆನ್ನ
ಮತ್ತೆ ಹೇಳಬೇಕು ನೀನೇ
ಹ್ಮ್
ಹ್ಮ್
ಮರ ಮಜ್ಜೆ ನಂಗರಬರು
ಮರಾಮ ಹಂಗಗೆ ಇರ್ತದ ಬೈ ಓದ್ಬೇಕು ಜೀವನದ ಮುಂದ ಬರಬೇಕು
ಹಾ
ಮತ್ತೆ ಊಟ ಆದೂ ಚಲೋ ಮಾಡ್ಬೇಕು
ಹಾ
ಕೆಲ್ಸ ಆದ ಚಲೋ ಮಾಡ್ಬೇಕು ಮನ್ಯಾಗ
ಹ್ಮ ಹ್ಮ
ಅಬ್ಬಯನ್ ಬರ್ತವ ಒತವ
ಹವ್ದು ಹವ್ದು
ಅದು ಕರೆಕ್ಟ್
ಕೆಲಸ ಮಾಡ ಟೈಮ್ ಕೆಲ್ಸ ಚಲೋ ಮಾಡಬೇಕ್ತು
ಹ್ಮ್
ಹ್ಮ್
ಕರೆಕ್ಟ್ ಆದ ಅಪ್ಪ ಹೇಳದು
ಮಳೆ ಬರಲ್ದು ಏನ್ ಬರಲ್ದು ಕೆಲ್ಸ ಮಾಡಕ ಕೆಲ್ಸ ಇಲ್ಲ
ಹಾ
ಕಾಲೇಜ್ಗೆ ಹೋಗ್ವವಿ ಬರ್ತೀವಿ ಅಷ್ಟೇ ಅಷ್ಟ್ ನಾಡಿದ ಜೀವನ
ಹ್ಮ್
ಹೌದು ಇಲ್ಲ ಲೀ ಅಣ್ಣ ಕನ್ನಡ ವನು ಮಾತಾಡಿ ಕನ್ನಡವನ್ನು ಉಳಿಸಿ
ಕನ್ನಡ ಮಾತಾಡಬೇಕ
ಹ ಯ ಬ ಆ ಚದವಾಡ ಹೋಗಬ್ರಿ ಕನ್ನಡ ಮಾತಾಡ
ಹ್ಮ್ ಮಾಲಿಂಗ್ಯರ ಸಿಟಿ ಮಾತಾಡಕತನೆ
ನಿಮ್ಗೆ ಯಾರ್ ಸೀತಿ ಮಾತಾಡ್ತಾನ ಐಫೋನ್ ಅದವರ್ಗಲ್ಲ ವಚ್ಚಿ ಅಲ್ವಾ
ಇಥಲ್ಲ ಇಡಲ್ಲಂದ ಅವ್ರಿಗೆ
ಅ ಸೌಕರ್ ಬಂದಂದೆ ಅವ ನ ಬಡರು ಬಂದ
ಹಾ
ಕೆಲ್ಸ ಇರ್ಲಾರ್ದಾರ ಅವರೆಲ್ಲ ಕೆಲ್ಸ ಇದ್ದಾರ
ಹ್ಮ್ ಹ್ಮ್ ಹ್ಮ್
ನಿಮಗು ಜೇಗಾರ ಎಲ್ಲ ಮಾಡಕ ಇತ್ತಾರ
ನಿಂಗ ಜಗರ ಅವರು ಬಟ್ಟೆ ಕ್ದಿತಾರೆ
ಅದಕ್ಕೆ ಹೋದಿ ಈತರ ಏನಲ್ಲಿ
ಹಾ ಹಾ
ಹೌದು ಯಾವ ಬರ್ತಾನ ನಿಂಗ ಜಗರು
ಜಗಾರು ಜಗಾರಗಳು ಜೋಗಾರಗಳು
ತತರಿಫ್
ಬರ್ತು ಆಯ್ತು ಈಗಿನಸೊಪ್ ನಿಂತ
ಹಊದಾ
ಹಾ
ಅ ಈ ನಾವವು ಯಜ್ಗಿರಿ ಊಡ್ಗ್ ಬರ್ತೇವಿ ಊಗ್ ಬಂದ ಬರ್ತನನಂತ ಕೇಳುದು
ಕದಗೀರಿಗೆ
ಊಟಕ್ಕೆ ಬರಕ್ ತ್ರಿ
ಹ್ಮ ಹ್ಮ
ಎ ವರ್ತಮಾನಂತ ಫೋನಚಿನ್ನಿ
ಹ್ಮ ಬರಲಪ್ಪ
ಯಾಗಪ್ಪಾ
ಹ್ಮ ಹಾ
ಹಾ ಬರಲಾ
ಹ್ಹ್
ರಾತ್ ಕಾಸ ನಿದ್ದ ಬ ನೀ ಯಾವ ಬರ್ತ
ಹ್ಮ್ ಸುಮ್ಮ ಯರಕ್ಕಳ ಪಕ್ಕ ಹ
ಹ
ಹ್ಮ ಹಲೋ
ಹಲೋ
ಹಲೋ
ಹ ಏಳು ಏಳು
ಫೋನ್ ಭರ ಕಾಯ್ದ ಕಡನ್
ಏ ಅತ್ತಪಾಡ
ಎತ್ತಲ್ಲ ಎತ್ತಲ್ಲ ಪನ್ನಾಗ ನಿಂಗ ಪುಹಾನೆತ್ತಲ್
ಎವಾಡತ್ ಬ
ಹ್ಮ
ಹ್ಮ
ಹ್
ಹೆಂಗ ಮತ್ತೆ ಊಟ ಮಾಡಸ್ತಾ ಅಲ್ಲ ಬರ್ತ್ನ
ಇ ಬಾ
ಜ ಹ ಸವಯ ಪಪಿಕ
ಆಯ್ತು ಇಲ್ಲಿ ಬಾ
ಹಾ
ಹ್ಮ್
ಶ್ರದ್ಧಾ ಬರ್ತೀತಾಗೋ
ಹ್ಮ್
ಹ ಹಲೋ
ಹಲೋ
ಊಟ ಎನ್ಮಡಿಯ
ಊಟ ಮಧ್ಯಾನ ಮಾಡಿದ್ದೆ
ಮಧ್ಯಾಹ್ನದ ಏನ್ ಮಾಡಿದಪ್ಪಾ
ಇ ನಾನ ಬ
ನ ಮದೇ ಮಾಡಿಬೋಡ
ಹ್ಮತ ಮಾಡಟಂಗ
ಸರಿ ಚಾರ್ಜ್ ಎಲ್ಲಪ್ಪಾ ಆ ಮೇಲೆ ಮಾಡ್ತೀನಿ
ಹ ಚಾರ್ಜ ಬಂತ ನೀಗ
ಇಲ್ಲ ಚಾರ್ಜ್ ಎಲ್ಲಾ ಆಮೇಲೆ ಮಾಡ್ತನಿ ಚಾರ್ಜ್ ಎಲ್ಲಾ
ಆಯ್ತಾಯ್ತ್
ಹಾ
ಹ್ಮ